ಒುಮ್ಮೆ ಕೂತಿದ್ದೀನಿ ನೀನ್ೇನ್ ಮಾಡ್ತಿದೀಯಾ
ನಾನೇನು ಮಾಡ್ತಿಲ್ಲ ಕಣೆ ನೀ ನೀನ್ಾರು ನೆನ್ಪ ಮಾಡ್ಕ ಕರೆ ಮಾಡಲ್ಲ ಅದಿಕ್ ಅದಕೆ ನಾನೇ ಮಾಡ್ದ
ಏನೋ ಮಾಡಿಲ್ಲ ಅಷ್ಟೆ ಅವಾಗವಾಗ ನಾನು ಮಾಡ್ತಿರ್ತೀನಲ್ವಾ
ಹ್ಮ್ ಅವಾಗವಾಗ ಅಷ್ಟೇ ಮಾಡ್ತಯಮ್ಮ ಅವಾಗವಾಗ ಅಂದ್ರೆ ತಿಂಗ್ಳಗ್ ಒಂದ್ಸಲ ವರ್ಷಕ್ ಒಂದ್ಸಲ ಮಾಡ್ತ
ಅಯ್ಯೋಯ್ಯ ವರ್ಷಕ್ಕೊಂದ್ಸಲ ನ ಸುಳ್ಳು ಹೇಳ್ತಯ ನೀನು
ಸುಳ್ಳಲ್ಲಾ ನಿಜನೇ ಹೇಳ್ತೀನಪ್ಪಾ ನೀನ್ ಹಂಗ ಮಾಡ್ತಯಪ್ಪಾ ಈಗ ನೋಡ ಅದೇ ಹೊಸೊಬ್ರಗ್ ಹೇಳ್ತ ಸಿಕ್ಕಿದಾರ್ ಕಣೆ ನಿನ್ಗೆ ಅದಕ್ಕೆ
ಏ ನೀವ್ ಯಾವತ್ತಿದ್ರರು ಮನ್ಸಲ್ಲಿ ಇರ್ತೀರಾ ಆಯ್ತು ಹಾ ಹೊಸುಬ್ರು ಹಳೇಬ್ರು ಏನಿಲ್ಲ
ಯಪ್ಪ ಯಪ್ಪ ಎಂತ ಮಾತಮ್ಮ ನಿಮ್ದು ಆಟುಕ್ಕೆ ಹಾರ್ಟ್ ಗೆ ಹಂಗೆ ಟಚ್ಆಗ್ ಬಿಟ್ಟ್ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ಬೇಕ್ ನಿಮ್ಗೆ ಅಂತ ಮಾತ್ ಆಡ್ಬಿ
ಅಯ್ಯ್ ಏನ್ ನಿಜ ಹೇಳಿದ್ರೆ ಹೃದಯಘಾತ ಎಲ್ಲ ಮಾತಾಡ್ತಿರ ನೀವು
ಹೃದಯಘಾತ ಆಗ್ಬಿಡತ್ತೆ ಅಷ್ಟೇ ನಿನ್ ಮಾತ್ ಕೇಳಿ ನೋಡು ಒಂದ್ ವರ್ಷ ಆಗಾಯ್ತೆ ಕರೆಮಾಡಿ ಈ ಈಗ ಮಾ ನಾನಾಗ್ ನಾನ್ ಮಾಡಿದ್ಕೆ ಎತ್ತಿದ್ದೇನೆ ಇಲ್ಲಾಂದ್ರೆ ಕರೇನೂ ಎತ್ತಲ್ಲೇನೋ ಏನೋ ನಾನ್ ಮಾಡೋದ್ನ ತಿಳ್ಕೊಂಡಿದ್ದೆ
ನಾನ್ ಕರೆ ಮಾಡಿಲ್ಲ ಸಂದೇಶ ಎಲ್ಲಾ ಕಳಿಸಸ್ತಿರ್ತೀನಲ್ಲಾ ನೀನೇ ನೋಡ್ಕೋಳಲ್ಲಾ ನೀನು ಓದೋದ್ರಲ್ಲೆಲ್ಲ ಎಲ್ಲ ಬಿಸಿ ಆ ಸಮಯ ಅದ್ಕೆಲ್ಲ ಇಡ್ತಿಯಾ
ನಿನ್ನಷ್ಟೆಲ್ಲಾ ನಾವು ಬ್ಯುಸಿ ಇರಲ್ಲ ಅಮ್ಮ ಏನೋ ಏನೋ ಈಗೇನೋ ಪಾಸ್ ಆಗ್ಬೇಕಲ್ಲ ಎಕ್ಸಾಮ್ ಅಲ್ಲಿ
ಅಷ್ಟೇ ಎಲ್ಲಾರೂ ಯಾರಾದ್ರೂ ಫಸ್ಟ್ ಫಸ್ಟ್ ಬರ್ಬೇಕಂತ ನೋಡ್ತಾರ
ಹ್ಮ್ ನೀನ್ ಹಂಗೆ ಓತ್ತಿಯಮ್ಮ ನೀನ್ ಹಂಗೆ ಓಡ್ತಿಯ ಫಸ್ಟ್ ಬರ್ಬೇಕ್ ನಾನು ಚೆನ್ನಾಗ್ ಬರ್ಬೇಕು ಚೆನ್ನಾಗ್ ಅಂಕ ಬರ್ಬೇಕು ಒಳ್ಳೆ ಕಂಪ್ನಿಲ್ಲಿ ನಂದು ಇಟ್ ಸಿಗ್ಬೇಕು ಉದ್ಯೋಗ ಸಿಗ್ಬೇಕು ಅಂತ ಓತ್ತಿಯ ನೀನು
ಎಲ್ಲರು ಅ ಷ್ಟೇ ಉದ್ಯೋಗಕ್ಕೋಸ್ಕರ ಓದ್ತಾರೆ ಏನಾಗುತ್ತೋ ಏನೋ
ಉದ್ಯೋಗಕ್ಕೋಸ್ಕರನೇ ಎಲ್ರು ಓದದು ಬಟ್ ನಿನ್ನಸ್ಟ್ ಯಾರು ಶ್ರಮ ವಹಿಸಿ ಯಾರು ಓದ ಲ್ಲ
ಹ್ಮ ಆದ್ರೂ ಅಮ್ಮ ನಿಮಿಗ್ ನೋಡ್ ಕಲಿಬೇಕಕ್ ನೋಡು ನೀವು ಬುದ್ಧಿವಂತ್ರೀಗ ಹೊಸ ಗೆಳತಿ ಯರು ಗೆಳೆಯಂದ್ರು ಸಿಕ್ಕವ್ರ ಅಂತ ಹಳೆ ಗೆಳ ತಿರ್ನ ಮರ್ತೆ ಬಿಟ್ಟಿದೀಯ
ನಾನ್ ಯಾವತ್ತೂ ಮರಿಯಲ್ಲಪ್ಪ ನಿಮ್ಮಂಗೆಲ್ಲ ಮರಿಯಲ್ಲ ನೀ ಓ ಸರಿ ನಾವ ಒಂದ್ ವರ್ಷದಲ್ಲಿ ಮಾಡಿಲ್ಲ ನೀನು ಮಾಡ್ಬೋದಿತ್ತಲ್ಲ ನಂಗೆ.
ಹೊ ನಾನ್ ನೋಡಿ ಅದಿಕೆ ಮಾಡಿರದ್ ನಿಮ್ಗೆ ನೀನಾದ್ರೂ ಮಾಡಣ ಅಂತ ಹು ಇವತ್ ಮಾಡಿದೀನಿ ನಾನ್ ಇವತ್ತಾರು ನೆನ್ಪ್ ಮಾಡ್ಕೊಂಡ್ ಮಾಡಿದ್ದೀನಿ ಅಲ್ಲ ನೀನ್ ಅದ್ ಅದೂ ಮಾಡಿಲ್ವಲ್ಲ ನನ್ಗೆ.
ಅದೇ ನಾನ್ ಆಶ್ರ್ಯದಲ್ಲಿದ್ದೀನಿ ನೆನ್ಸ್ಕೊಂಡ್ಬಿಟ್ಟಿದಿಯಾ ಅಂತ ಹೇಳ್ಬಿಟ್ಟು.
ಹ್ಮ್. ಹ್ಮ್ ನೀನ್ ನೆನ್ನ್ಸ್ಕೊಬಿಟ್ಟಿದ್ದೆ ನಾನ್ ನೀನ್ ಯಾವಾಗ್ಲೂ ನೆನ್ಸ್ಕೋತೀನಮ್ಮ ನಿನ್ ನಾನು ನೆನ್ಪ್ ಮಾಡ್ಕೊಳಲ್ಲಾ.
ಹಂಗೇನ್ ಇಲ್ಲಮ್ಮ ನಾನು ನೆನ್ಸ್ಕಂತಾ ಇರ್ತಿನಿ.
ನನ್ಗ ಏನ್ ನೆನ್ಪಾಯ್ತ್ ಗೊತ್ತಾ ನೀನ್ ಈರುಳ್ಳಿ ಪಲ್ಯ ಮಾಡ್ತಿದ್ದ್ಯಾಲ್ಲ ಕಣೇ ಅದು ಬಾಳ ಚೆನ್ನಾಗಿರ್ತಿತ್ತು ಯಾವ ಹೋಗೋ ನಿಮ್ ಮನೇಲಿ ಬಂದಾಗ ಬಾಲ್ಯದಲ್ಲಿ ತಿಂತಿದ್ನಲ್ಲ.
ಹಾ ಹಾ.
ಹ್ಮ ಅದೇ ತಿನ್ಬೇಕ್ ಅನ್ಸ್ತು ಸ್ವಲ್ಪ್ ಪೆಂಗಿ ಅಂತ ಹೇಳ್ತಿಯ ನಾನು ನಮ್ ಅಮ್ಮ ಲಕೈಲಿ ಮಾಡ್ಸ್ಕೊತೀನೀ.
ಇಷ್ಟನಾ ನಿಂಗ್ ಅದೂ
ಇಷ್ಟ ಅಂದ್ರೆ ಏನಂದ್ರೆ ನಮ್ ಅಪ್ಪ ಅಮ್ಮನೂ ಹೊಲ್ಲದ ಕೆಲ್ಸಕ್ ಹೋಗ್ತಾರಾ
ಹ್ಮ್.
ಈ ಅವ್ರು ಬರೋದು ಲೇಟ್ ಆಗುತ್ತಲ್ಲ ಸಮಯ ಜಾಸ್ತಿ ಇರಲ್ಲ ಅವ್ರಿಗೂ ಬಂದಿ ಅಡಗೆ ಎಲ್ಲ ಕ್ಕ ಮಾಡಕಲ್ಲ ಹಂಗಾಗಿ ಈಗ ನಾನೇ ಮಾಡ್ತೀನಿ ಅಡ್ಗೆನ ಇನ್ಹೇಳು ಹ್ಮ್ ನಾನ್ ಮಾಡ್ತೀನಿ ನಮ್ ಅಪ್ಪ ಅಮ್ಮನು ಖುಷಿ ಪಡ್ತಾರ ನನ್ ಮ ಮಗ್ಳೋಡ್ಗೆ ಮಾಡೋಳ ಅಂತ ಹೇಳ್ಕೊಡ್ ಸ್ವಲ್ಪ ಒಂದ್ ಐದ್ ಜನ ಇವಿ ನಾವು ಮನೇಲಿ. ನಾವ ಒಂದ್ ಐದ್ ಜನ ಇದ್ದೀವ್ ಕಣೆ ಮನೇಲಿ.
ಹ್ಮ್ ಏನ್ ಐದ್ ಜನ ಅಂತ್ ಹೇಳಿದ್ರೆ ಒಂದ್ ಆರು ಆರು ಈರುಳ್ಳಿ ಹಚ್ಕೊ. ಆಮೇಲೇ ಇಲ್ಲ ಸಣ್ಣಕ್ಕೆ ಕೊಯ್ಕೋಬೇಕು. .
ಹೌದಾ ಹು ಹೇಳು ಮತ್ತ್
ಅದಾದ್ಮೇಲೆ ಒಂದ್ ಬಾಂಡಲೀಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಹ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಹಾಕಿ ಹ ಆಮೇಲೆ ಈರುಳ್ಳಿ ಹಾಕ್ಬಿಡದಷ್ಟೇ. ಅದಕ್ಕೆ ಖಾರ ಅರಶಿನ ಏನೇನ್ ಬೇಕು ಎಲ್ಲಾ ಮಸಾಲೆ ಗಳೆಲ್ಲ ಆಗ್ಬೇಕು. ನಾ ಕೆಂಪಗ್ ಬರೋವರ್ಗೂ ಕಂದು ಬಣ್ಣವರಗ್ ಬರೋವರ್ಗೂ ಸ್ವಲ್ಪ ತಿರ್ಗ್ಸ್ತಾ ಇರ್ಬೇಕೂ ಅಷ್ಟೆ ಚೆನ್ನಾಗಿರುತ್ತೆ. ಬರೀ ಅನ್ನ ಸಾಂಬಾರ್ ತಿನ್ನೋದ್ರಲ್ಲೇ ಅದು ಚೆನ್ನಾಗಿರುತ್ತೆ ನಂಚ್ಕೊಣಕ್ಕೆ.
ಹ್ಮ್ ನಾವೀಗ ಮನೆ ಬಿಟ್ಟು ಬಂದಾದ್ಮೇಲೆ ಹೊರ್ಗಡೆ ಓದೋಕೆ ಸೇರ್ಕೊಂಡ್ಮೇಲೇ ಹಿಂಗೆ ಎಲ್ಲಾ ನಮ್ ಗೆಲ್ತಿರು ನಿಮ್ ಕಡೆ ಸೈಡ್ ಅವ್ರೆಲ್ಲ ಮಾಡ್ಸ್ಕೋಬತಿದ್ರ್ ಈ ತರ. ಅಂದ್ರೆ ಮಾಡ್ಸ್ಕೊಬತಿದ್ರು ಅವರ ತ್ತಿನ್ ನೈಟೆ ತಿನ್ಕೋಬಿಡ್ತಿದ್ದೋ ಹಂಗಾಗಿ ನೀನು ನೆನಪಾಗ್ತಿದ್ದೆ ನಾನ್ ಏನಂದ್ರೆ ನೀನ್ ಇವ್ಳ್ಗ್ ಇಷ್ಟ್ ಕೊಬ್ಬ್ ನೋಡು ಇವ್ಳಾಗಿ ಇವಳು ಕಾಲ್ ಮಾಡಿ ನೀನ್ ಬಿಟ್ಟು ಮಾಡಿರ್ಲಿಲ್ಲ ನೋಡು ನೀನ್ ಮಾಡಿಲ್ಲಾ ಅದಕ್ಕೆ ನಾನೇ ಮಾಡ್ ಮಾಡದೆ ಇವತ್ತು.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
ನನ್ಗಾ ಹ್ಮ್ ಆದ್ರೂ ಏನೊ ಬಿಡಪ್ಪಾ ನಮ್ಮ್ ಬಾಲ್ಯದ್ ಗೆಳ್ತಿ ಅಂತ ಮಾಡ್ತೀವಿ ನೆನಪು ಮಾಡ್ಕೊಂಡಪ್ಪಾ.
ಹಂಗೆ ಏನಿಲ್ಲ ಮಾಡ್ತೀನಿ ಬಿಡು ಕಂಡೆ ಇಳಿಸ್ಕೊಂಡು ಆಯ್ತು ನೆನ್ಸ್ಕೊಣದೇ ಇಲ್ಲ ಇವಳು ಅಂತ.
ಓಹೋಹೋ ಎಂತದಪ್ಪಾ ಈಗ ಗುರುಗೆ ತಿರುಮಂತ್ರ ಇಟ್ಟಂಗ ಇದೀ ನೀನು. ಈ ಗುರು ನಾನ್ ನನ್ಗೆ ಗುರುಗೆ ತಿರುಮಂತ್ರ ಅಲ್ಲ ನಿನ್ ಕತೆ ಯಪ್ಪ. ಹ್ಮ ಆಯ್ತು ಕಣೇ ಅವತೇನೂ ಇದು. ಹ್ಮ್ ನೋಡಿ ಈಗ ಸರಿ ಈಗ ನಾನ್ ಕರೆ ಮಾಡಿರೋದಕ್ಕೆ ನೀನ್ ಕರಿತಿದೀಯ ಈಗ ಬಾರೆ ಊರಿಗ್ ಹೋಗೋಣ ಅಂತ ಹೆಂಗೆ ನೋಡು ನೀನು
ಕರಿತಾ ಇದೀನ ಅಕ್ಕನ್ ಮದ್ವೆ ಇದೇನಾ ಬಾ ಅಂತ
ಯಾವಾಗ ನಿಮ್ಮ ಅಕ್ಕನ್ ಮದ್ವೆ ಇನ್ನ ಎಷ್ಟ್ ತಿಂಗಳುಗಳ ಕಾಲ ಐತೆ
ತಿಂಗಳ ಇಲ್ಲ ಮೂರ್ ತಿಂಗಳ ಕಾಲ ಐತೆ
ಹೌದಾ ನಿಮ್ಮ ಅಕ್ಕನು ಈಗ ಎಲ್ಲೋ ಉದ್ಯೋಗಕೆ ಹೋಯ್ತವರ ಅನ್ಸುತ್ತಲ್ಲಾ
ಹಾ ಹೋಗ್ತಿದ್ದಾಳೆ ಅವಳು ನಂಗು ಎಲ್ಲೋ ಸಿಕ್ಬಿಟ್ರೆ ಮಾಡ್ಬಿಡದಷ್ಟೇ
ಮಾ ನಿಂಗ್ ಬಿಡಮ್ಮ ಸಿಗುತ್ತೇ ಸಿಕ್ಕ್ಮೇಲೆ ನಮ್ನ ಮಾತಾಡ್ತೀಯೋ ಮಾತಾ ಮಾತೆ ಆಡ್ಸಲ್ವ ಆಮೇಲೆ ಇನ್ನ ಹೊಸ ಹೋಗ್ತಿದ್ರು ಹ್ಮ್ ಉದ್ಯೋಗ ಮಾಡತ್ತಾವನ್ನು ಹೊಸೊಬ್ರು ಹೊಸೊಬ್ರು ಎಲ್ಲಾ ಪರಿಚಯ ಆಯ್ತಾರ ಆಗ ಬಂದ್ರೆ ನೋಡಿದ್ರೆ ಯಾರೇ ನೀನ್ ಹೊಂದ್ಬಿಡ್ತೀನೋ ಯಾರು ಗೊತ್ತಮ್ಮ
ಅಯ್ಯ ಅಯ್ಯೋ ಹಂಗೇನಿಲ್ಲ ಎಷ್ಟು ಹೊಸೊಬ್ರು ಸಿಕ್ಕಿದ್ರು ಹಳೆಯವರು ಹಳೆಯವರೇ ಆಯ್ತು ತಾ
ಯಪ್ಪಯಪ್ಪ ಎಂತ ಮಾತಮ್ಮ ಸಾಥ್ರು ಇಂತ ಮಾತ್ಲ್ಯಲ ನೀನು ನಿನ್ ಬಾಯನ್ ಬರ್ತೈತ್ ಅಂದ್ರೆ ಕೇಳೋಕೆ ಆಗಲ್ಲ ಬಿಡು ಏನ್ ಏನೋ ಒಂದ್ ಸ್ವಲ್ಪ ಹೃದಯ ಅಪಘಾತ ಅಲ್ಲೇ ಆಗ್ಬಿಡುತ್ತೇನೋ ಅನ್ಸುತ್ತೆ
ನಿಜ ಹೇಳಿದ್ರೆ ಹಂಗೆ ಅನ್ಸುತ್ತೆ ಬಿಡು
ಇಲ್ಲಮ್ಮ ನೀನು ಗೊತ್ತು ಹೇಳ್ತೀಯ ಅಂತ ಬಟ್ ಆಗಾಗ್ ನೋಡು ಈಗ ಏನು ಬೇಬೇ ಹೆಸರ ಆಗುತ್ತ ಅಂದ್ರೆ ನೋಡು ಒಂದ್ ವರ್ಷ ಆದ್ಮೇಲೆ ಈ ಕರೆ ಮಾಡಿದೀನಿ ಅಲ್ಲಿವರೆಗೂ ನೆನ್ಪೆ ಮಾಡ್ಕೊಂಡಿಲ್ವಲ್ಲಾ ಅಂತ ಅನ್ಸುತ್ತೆ
ಏ ನಾ ಗಲ್ಲ ಅಷ್ಟೆ ಎ ನೋಡು ದಿನಾ ಮಾಡ್ಬೇಕು ಅಂತೇನಿಲ್ಲ
ಓಹೋಹೋ ಹಂಗೆ
ಯಾವಾಗಾನ ಮಾಡಿದ್ರು ಅದೇ ಏ ಇದ್ರೆ
ಹ್ಮ್ ಅದೇ ನ ಹ್ಮ ಆಯ್ತಾಯ್ತು ತಮ್ಮ ಇಂತ ಮಾತ ಹೇಳ್ದಲ್ಲ ಆಯ್ತು ನೋಡದೆ ಇಷ್ಟು ದಿನ ಉಳ
ನಕು ನಾಾನ ಲಕ್ಷ
ನೀನ್ ಮಾತಾಡೋದ ಯಾಕ ಕರೆಕ್ಟ್ ಆಗಿ ಅಷ್ಟೊಂದು ಕೇಳಸ್ತಿಲ್ವಲ್ಲಾ ಯಾಕೆ ಮಳೆಗಿಳೆಲ್ಲ ಜೋರ ಆಗೈತೆ ಏನ್ ನೆಟ್ವರ್ಕ್ ಪ್ರಾಬ್ಲಮ್ ಏ ಹ
ಏನು ಗೊತ್ತಿಲ್ಲ ಒಂದೊಂದ್ಸತಿ ಬರುತ್ತೆ ಒಂದೊಂದ್ಸತಿ ಬರಲ್ಲ ಏ
ಹೌದಾ ಹಾ ಅದೇವತ್ತೇನು ಕಬಾಬ್ ಹೆಂಗ್ ಮಾಡೋದು ಅಂತ ಕೇಳ್ತಿದ್ದಲ್ಲ ಎಲ್ಲ ಈಗ ಅಂತ ತರ್ತಿಯಲ್ಲಾ ನಾನ್ ಯಾವಾಗ ಕೇಳ್ದ ಇವಳು ಯಾವಾಗ ಹೇಳ್ತಾವಳೆ ಅಂತ
ಲ್ವಾ ನನ್ ಸಂದೇಶ ಕಿಸಿ ನೋಡಲ್ಲ ಇನ್ನ ಕರೆ ಮಾಡಿದ್ದ ಇದ್ರೆ ಎತ್ತತಿಯಾ ಅಂತ ನಾನನ್ ಮಾಡಿಲ್ಲ ಅಷ್ಟೇ
ಓಹೋ ಎಂತ ಮಾತಮ್ಮ ಅದಕ್ಕೆ ಇವಾಗ ನಾನೇ ಮಾಡೋಣ ಅಂತ ಬಿಡು ಕರೆ ಮಾಡಿರದ ನಿನಗೆ ಹ್ಮ್ ಸರಿ ಆಯ್ತು ಏನ್ ಮಾಡ್ಬೇಕಂದ್ರೆ ಹಾ ಅದೇ ಹೇಳ್ತೀವಿ ಅದೇಗ ಒಂದು ಸುಮಾರು ನೀವೊಂದಂದು ಐದಾರು ಜನ ಇದ್ದಿರಲ್ಲ ನಿಮ್ಮ ಮನೇಲಿ ಒಂದ್ ಎರಡು ಚಿಕನ್ ತಗೋ ಬನ್ನಿ ಚಿಕನ್ ತಗೋ ಬಂದಿ ಅದು ಕಬಾಬ್ ಮೀಡಿಯಂ ಸೈಜ್ ಅಂದ್ರೆ ಅಷ್ಟೊಂದ ಧಪ್ಪುಕ್ಕೆಲ್ಲ ಹೊಸ್ಬಾರ್ದು ಸುಾಮರು ಓಡ್ಸ್ಬೇಕು ಅಂದ್ರೆ ಇದಾಗ ದಪ್ಪನ ಇರಬಾರ್ದು ಸಣ್ಣಕ್ಕೂ ಇರಬಾರ್ದು ಪೀಸಾಂಗ್ ಓಡ್ಸ್ಬೇಕು ಡ್ಸ್ಕೊ ಬಂದಿ ನೀರಲ್ಲಿ ತೊಳಿಬೇಕು ನೀರಲ್ಲಿ ತೊಳಿ ಮತ್ತೆ ವೆನಿಗರ್ ಅಲ್ಲಿ ತೊಳದ್ರೆ ಬಹಳ ಮೃದುವಾಗಿರುತ್ತದು ಮಾಂಸ
ಹ
ವಿನಿಗರ್ ಅಲ್ಲಿ ತೊಳಿಬೇಕು ತೊಳೆದಾದ್ಮೇಲೆ ಸಪ್ರೇಟ್ ಇಟ್ಕೊಂಡು ಹ್ಮ್ ಒಂದ್ ಬೋಸೆ ಏನ್ ಹಾಕೋಬೇಕಂತ ಅಂದ್ರೆ ಕಬಾ ಕಬಾಬ್ ಪುಡಿ ಹಾಕೋಬೇಕ ಹ ಮೆಣಸುನ್ ಪುಡಿ ಹಾಕೋಬೇಕು ಕಾರ್ನ್ ಜೋಳದ ಇಟ್ಟು ಕಾರ್ನ್ ಫ್ಲೋರ್ ಅಂತೆ ಎಲ್ಲ ಅದ ಹಾಕೋಬೇಕು ಸ್ವಲ್ಪ ವನಿಗರ್ ಹಾಕೋಬೇಕು ಮೆತ್ತಗಾಗಗ್ಬೇಕು ಯಂದ್ರೆ ಮತ್ತೆ ಸ್ವಲ್ಪ ಒಂದೇ ಒಂದ್ಚೂರಕ್ಕಿ ಹಸಿಟ್ಕೋಬೇಕು ಮತ್ತೆ ಕಲರ್ ಬೇಕು ಸ್ವಲ್ಪ ಕಲರ್ ಪೌಡ್ರ ಹಾಕೋಬೇಕು ಪಾನಿಕರ ಅದು ಇದಾಕಂಡ್ರೆ ಕುುಡ್ಕ ಇದ ಹಾಕಂದ್ರೆ ಊಟದ್ದು ಕಲರ್ ಹಾಕ್ ಸ್ವಲ್ಪ ಏನ್ ಹಾಕೋಬೇಕು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಡ್ಸ್ಕೊಂಡಿ ಹಾಕೋಬೇಕು ಆಮೇಲೆ ಮೊಟ್ಟೆ ಇರುತ್ತಲ್ಲ ಮೊಟ್ಟೆಯಲ್ಲೇ ಕಲ್ಸ್ಬೇಕು ಇದು ಮೊಟ್ಟೆೆಯಲ್ಲಿ ಕಲ್ಸ್ರೆ ಚೆನ್ನಾಗಿರುತ್ತೆ ನೀರ ಉಪಯೋಗಸ್ರೆ ಹೋಗಕೆ ಹೋಗ್ಬಾರ್ದು ನೆಕ್ಸ್ಟ್ ಅದೆಲ್ಲ ಚೆನ್ನಾಗ್ ಕಲ್ಸ್ಕೊಬೇಕು ಹ್ಮ್ ಚೆನ್ನಾಗ ಇಲ್ಲ ಇಲ್ಲ ನಮ ಒಂದೊಂದ್ ಕಡೆ ನೀರ್ ಉಪಯೋಗ ಹ್ತಾರೆ ಮೊಟ್ಟೆೆಯಲ್ಲಿ ನೀನ್ ಕಲ್ ಮಾಡ್ ನೋಡು ಎಷ್ಟು ಬಹಳ ರುಚಿಕರವಾಗಿರುತ್ತ ತೊಂದ್ರೆ ಮತ್ತೆ ನಿಂಗ ತಿನ್ಬೇಕ್ ತಿನ್ಬೇಕ್ಂತಾನೇ ಅನ್ಸುತ್ತೆ
ೇನಾ
ಏನು ನನಗ್ ಬರ್ತೈತೆ ನಾನು ಹ ಈ ಮಳೆಗ ಮಳೆ ಬಂದ್ ಹೋಗೈತೆ ಚಳಿಗೆ ಫುಲ್ ಏನೋ ಖರಾ ಖಾರ ತಿನ್ಬೇಕಂತ ಅನ್ಸ್ತಾತ್ ನನ್ಗೆ
ಹ್ಮ್ ಹೌದೌದು
ಅದೇ ಮತ್ತೆ ಏನ್ ಮಾಡ್ಬೇಕಂದ್ರೆ ಬಾಳ ಟೇಸ್ಟಿ ಎಳ್ಳು ಬರುತ್ ನೋಡು ಕರಿ ಎಳ್ಳು ಅದ ಒಂದ ಸ್ವಲ್ಪ ಉರ್ದಿ ಬಿಸಿ ಮಾಡಿ ಇಟೂಳಿಕ್ ಹಾಕೋಬೇಕು ಮೆ ಕರ್ಬೇವಣ್ ಸೊಪ್ಪು ಸ್ಣಾಗ ಹಚ್ಕೊಂಡಿ ಮತ್ತೆ ಬೆಳ್ಳುಳ್ಳಿ ಸಣ್ಣಾಗ ಹಚ್ಕೊಂಡು ಹಾಕೋಬೇಕು ಬಹಳ ರುಚಿ ಕೊಡುತ್ತೆ ಅದು
ಹೌದಾ ಅಷ್ಟ ಎಲ್ಲ ಹಾಕ್ಬೇಕಂತ ಗೊತ್ತೇ ಇಲ್ಲ ನನಗೆ ನಾನ್ ಖಾರ ಉಪ್ಪು ಹಾಕಿ ಇದು ಮಾಡ್ಬಿಡ್ತಿದ್ದೆ ಅಷ್ಟೇ ಮಾಡೋದ ಮಾಡ
ಹಓ ಹಂಗೆಲ್ಲಾ ಮಾಡಬೇಡ ಇದು ಒಂದ್ಸಲ ಹೋಗ ಮಾಡ್ ನೋಡು ಮತ್ತ ಮತ್ತೆ ಇನ್ನೊಂದ್ಸಲ ನಿಮ್ ಮನೇಲಿ ಎಲ್್ರು ಹೆಂಗ್ ಮಾಡ್ದ ಹೇಳು ಹಿಂಗೆ ಮಾಡು ಹಿಂಗೆ ಮಾಡು ಅಂತ ನೀನ್ ಒಂದೊಂದ್ೊಬ್ಬೆ ಎತ್ತಿ ಎಣ್ಣೆಗಜ್ಜಸ್ಟ್ ಅಲ್ಲಿ ಇನ್ನೊಂದೊಬ್ಬೆ ತಿನ್ಕೊ ಬಿಡ್ತಾರ ನೀನ್ ಈ ಹಿಂಗ ಮಾಡುದ್ರ ಒಂದ್ಸಲ ಮಾಡ ನೋಡು ಮನೇಲಿ ಹ್ಮ ಬಾಳ ಚೆನ್ನಾಗಿರುತ್ತೆ ಮಾಡ ನೋಡು ಅದೇ ಅದೇ ಕಬ ಕಪ್ಪು ಎಲ್ಲ ಚಂದಾಗ ಹಚ್ಚಿ ಇಟ್ಕೊಂಡಿರ್ತಿಯಲ್ಲಾ ಅದೆಲ್ಲಾ ಅ ಅದು ಮಾಂಸ ಇರುತ್ತೆ ಎಲ್ಲಾ ಕಿ ಚೆನ್ನಾಗ್ ಕಲ್ಸಿ ಒಂದ್ ಹತ್ ನಿಮಿಷ ಹಂಗಗೆ ಬಿಡೋದು ಅದೆಲ್ಲ ಮಸಾಲೆ ಎಲ್ಲ ಅಂಟಬೇಕಲ್ಲ ಇದಕ್ಕೆ ಆಮೇಲೆ ಎಣ್ಣೆಾಗ ಹಾಕ್ಬಿಡು ಸರಿ ಮತ್ತೆ ಕರೆ ಮಾಡ್ತೀನಿ ನಾನ್ ನಿನ್ಗೆ
ಆಯ